ತಿಂದ್ರಾ ಇದು ಕ್ಯಾರ ಆ್ಯಪ್ ಐತಲ್ಲಾ ಅದರಲ್ಲಿ ನೀ ಹಾಗೇ ಪಾರ್ಟ್ ಟೈಮ್ ಜಾಬ್ಗೋಸ್ಕರ ಮಾಡೋಾರಿದ್ದ ನ
ಹ್ಮ್
ಮಕ್ಕಳ ಕುತ್ಯ
ಯಾರಇಲ್ಲ ಎಷ್ಟೋ ಜನಕ್ಕೆ ಇದೆಲ್ಲ ಗೊತ್ತೇ ಇಲ್ಲಲ್ಲ
ಹ್ಮ್ ಹ್ಮ್ ಇಲ್ಲ ಇದರಿಂದ ಫ್ಯೂಚರ್ಗೆ ಹೆಲ್ಪ್ ಆಗ್ತೈತೆ ಸ್ವಲ್ಪ ನಮಗ ಕೂಡ ಯಾವ್ದದೊಂದ ಸಣ್ಣ ಪುಟ್ಟ ಹೋಗ್ಬ ಬಿಡ್ತಾವಲ್ಲ ಇವಾಗ ಎಲ್ಲ ಫೇಕ್ ಇರೋದ್ರಲ್ಲಿ ಇದಾನ ಯಾವುದೋ ಒಂದು ಟ್ರಸ್ಟಬಲ್ ಐತಲ್ಲ ರೋಸ್ ಗೆ ಬಂದು ಬುಟ್ಟತಾ ಮಾತಾಡೆ
ಇಲ್ಲ ನಾನ್ ಹೊಸದ ಸೀರಿಯಲ್ ನೋಡ್ಕಂತ ಜಗದ್ದತ್ರಿ ಸೀರಿಯಲ್ ಹ ನಾಕೊಂಡ ತ ನೀ ನ ಮುಷ್ಟ ತಕ
ಮಕ್ಕಂದ ಅವಾಗ್ ಅಲ್ಲೆ ಅಮ್ಮ ಮಕ್ಕದಾ
ಅಮ್ಮ ಇನ್ನ ಇಲ್ಲ
ಹಲೋ
ಇಲೇ ಇದಾರ
ಇನ್ನ ಹೆಂಗೋ ಮಾಡಿ ಇವಾಗ ಮೂರನೇದ ಇನ್ನ ಎರಡು ಮಾತಾಡ್ಬಿಡಮ
ಹ್ಮ್ ಆದ್ರೆ ಜಲ್ದಿ ಮುಗಿಯಂಗಿಲ್ಲ ಇದು ಒಂದು ಕರೆಕ್ಟ್ ಹಾಫ್ ಒನ್ ಅವರ್ ಮಾತಾಡ್ಬೇಕು
ಅದೇಂಗ
ಹತ್ತು ಹತ್ತು ಹತ್ತು ಮೂವತ್ತು
ಹಾಫ್ ಒನ್ ಅವರ್
ಹ್ಮ್ ಮೂವತ್ ನಿಮಿಷ ಅಂದ್ರೆ ಆಫ್ ಅನ್ ಅವರ್ ಅಕ್ಕ ಆ ಟೈಮ್ ಕೂಡ ಗೊತ್ತಿಲ್ಲಾ
ಅಂದ್ರೆ ಇವಾಗ ನಾವು ಇಪ್ಪತ್ತು ನಿಮಿಷ ಮಾತಾಡಿವಾ
ಹಾ ಇನ್ನ ಮೂವತ್ ನಿಮಿಷ ಮಾತಾಡ್ಬೇಕು
ಇವಾಗ ಎಷ್ಟು ನಿಮಿಷ ಆಗೈತ ನಾನು ಮಾಡಿ
ಏನು ಮಾಡಿರೋ ಇನ್ ಒಂದು ನಿಮಿಷ ಎರಡು ನಿಮಿಷ
ಎರಡು ನಿಮಿಷ, ಮೂರು ನಿಮಿಷ, ನಾಲ್ಕು ನಿಮಿಷ, ಅಲ್ಲ ಅಲ್ಲೇಪೇತೆ
ಹ್ಮ
ಹಾ ಇದು ಮುಗಿದ್ದು ಎಲ್ಲ ಅಡ್ಮಿಷನ್ ಮಾತ್ರ ಮುಗಿದ್ದು ಭೂಮಿಕಾ
ಆಕಿಂದು ಆಕಿದ ಇಲ್ಲೆ ಅಕ್ಕಾ ನಮ ಕಾಲೇಜ್ ಹತ್ರ ಐತಲ್ಲ ಸ್ಕೂಲ್
ಬರ್ಸ ಸ್ಕೂಲ್ ಇಲ್ಲ ಎನ್
ಹಾ
ಅಲ್ಲೇ ಬಟ್ ನನಗೆ ತಲೆ ಚೆಟ್ ಹಿಡ್ದ ಬಿಡದು ಬಿಡಪ್ಪ
ಯಾಕ
ಹ್ಮ್ ಚಿನ್ನ ನ ಚಿತ್ರಟಗ ಕನಂತಾರಮ್ಮ ಅಲ್ಲಿ ಬಿಟ್ರೆ ಗೋರ್ಮೆಂಟ್ ಸ್ಕೂಲ್ ಎಲ್ಲಿ ಇಲ್ಲ ಮತ್ತೆ
ಮೋಸ್ಟಲಿ ಕಳಸ್ತೀನಿ ಅಂತಂದ್ರರು
ಅಕ್ಕ ಏನತ್ತು ಗೊತ್ತಿಲ್ಲ ಅಕ್ಕ ನನಗ
ಹಲೋದ್ರ ಸ್ವಲ್ಪ ಡಿಶನ್ ಕಲಿತ್ತಾನ
ಹ್ಮಪ್ಪ
ನೀವೇ ಬಾಡ ಅಂದಿರ್ತಿರಿ ಬ್ಯಾಡ್ ಬಿಡಮ್ಮ ಕಳಸ ಬ್ಯಾಡ್ ಅಂದ
ಹ್ಮಞ
ನ ನಂದೇ ಇಲ್ಲ ನಾನು ಇನ್ನ ಹೋಗ್ಲಿ ಅಂತ ಓ
ಮಾವಿನ್ ಹನ್ನ ಸ್ವೀಟ್ ಅದಲೇ ಮುಕ್ತಿದೆ
ಅಲ್ ನೀನ್ ಊಟ ಮಾಡಿ ಮತ್ತತ್ಳ ತಿನ್ನ ಕುತೀಯಾ ನೀವು ಅನ್ನದಾಗ ನ್ನನಗ ಇವತ ಬಾಕ್ಸ್ನಾಗ ಕಸಕ್ ನಿಟ್ ಕಳ್ಸಿದೆೇನಾ ಅಯ್ಯೋ ನಾನ ಅನ್ನ ಒಂದೇ ಕಟ್ಟು ಅಂತಂದಿದ್ದೆ
ತಿಂದಿಲ ಎನ್
ಇನ್ನ
ಆ ಚಟ್ನಿ ಇದ್ದೆ ಅಲ್ಲ
ಚಟ್ನಿ ತಿಂದೆ
ನಾನ್ ಸಿಟ್ಟಾಗಿ ಹೆಂಗ್ ಊಟ ಮಾಡಿನೊ
ಊನಮ್ಮ ಎಮ್ಮ
ಛತಿಗೆತ್ತಾನ ಹೋಗಿದ್ರೆ ಹೆಂಗಿರ್ತಿತ್ತವ ಅಷ್ಟ ತೊಗೊಂಡ್ ಉಂಡ ಬಿಟ್ಟೀನಿ ನಾನ
ಏನಗಲ್ಲ ಆದ್ರೆ ವಾಮಿಟ್ ಆಗ್ತದ ಅಷ್ಟೆ.
ಫುಲ್ ನಿದ್ದೆ ಬರಕತ್ತ ಬಿಟ್ಟಿತ್ತ
ನಾ ಇವತ್ತ ಎಷ್ಟ ಗಂಟೆಗೆ ಉಂಡೇನ ಹೇಳು ಮೂರುವರೆ
ಹ್ಮ್
ಹ್ಮ್ ಊರ ಊರಿ ಬಂದಿನಿ ಎಗ ಏನಾನ ಒಬ್ರು ಯಾರಾನ ಒಬ್ರು ಬರತಾರ್
ಹಾ
ನಾ ನಿನ್ನ ಕೇಳ್ದೇ ನೀ ಏನು ಅಂದ ಹೇಳಿಲ್ಲ ನನಗೆ
ಬ್ಲೂ ಕಟ್ ಪಿ ಜಿ ಪ್ರೋಗ್ರೆಸ್ ಎಷ್ಟ ತಗೋತೀರಿ ಅಂತ ಕೇಳಿದೆ ನಿಮ್ ಪವರ್ ಮೇಲೆ ಡಿಪೆಂಡ್ ಅಂದೇ ಬ್ಲೂ ಕ್ ಅಪ್ ನೀನು ಬ್ಲೂ ಕಟ್ ಪಿ ಜಿ ಪ್ರೋಗ್ರೆಸ್ ಯುವು ಎಷ್ಟ ತಗೋತಿರಿ ಅಂದೆ.
ಅದುೂ ಇವಾಗ ಪ್ಲೇನ್ ಆಪ ಅವರ್ ಇತ್ತಂತಂದರೆ.
ಹ್ಮ್
ತಡೆ ಒಂದು ನಿಮಿಷ ಹಂಗೆ ಇರು ಈವಾಗ್ ಹ್ಮ್ಮ್ ಇದು ಫಿಫ್ಟೀನ್ ಹಂಡ್ರೆಡ್ ಅಲ್ಲ ಅಲ್ಲ ವೈಟ್ ಇದ್ರೆ ತೌಸಂಡ್ ರುಪೀಸಾ..
ಹ್ಮ್ ಹಾ
ಹೂವ್ವ್ ಅಂದ್ರೆ ಗ್ರೀನ್ ಕೋಟಿಂಗ್ ಅಲ್ಲಿ ಅಲ್ಲಾ
ಬ್ಲೂ ಹ ಎರಡು ಕೋಟಿಂಗ್ ಒಂದೇ ಅಲ್ಲಕ್ಕ ಪ್ರೋಗ್ರೆಸಿವ್ ಅಲ್ಲಿ
ಆ ಅಲ್ಲ ಎರಡು ಬೇರೆ ಬೇರೆ.
ರೇಟ್ ಒಂದೇ
ಅಲ್ಲಕ್ಕಾ
ಮುಂದ ಎಷ್ಟ ಬಿಳ್ಳತೇತಿ ಎಷ್ಟ ಬಿಳ್ಳತೇತಿ
ನಾವ ವೈಟ ತೌಸಂಡ್ ಚಾರ್ಜ್ ಮಾಡತೀವಿ ವಾಲೆ ಮತ್ತೆ ಡಾ ಪಿ ಜಿ ಅದ್ರಾಗ ಪಿ ಜಿ ಅಂದರೆ
ಹ್ಮ್
ಫಿಫ್ಟೀನ್ ಹಂಡ್ರೆಡು ವಾಲೆಟ್ ಪ್ರೋಗ್ರೆಸೀಿವ್ ಅಂತಂದರೆ. ಫಿಫ್ಟೀನ್ ಹಂಡ್ರೆಡು ಅದ್ರಾಗ ಪಿ ಜಿ ಅಂತಂದರೆ ಎರಡು ಸಾವಿರದ ಇನ್ನೂರು.
ಹಗ್ಗ ನಿನ್ನ ನನ್ನ ನಾ ಲೆಂತ ಎಷ್ಟ ಎಷ್ಟ ಬುಕ್ ಮಾಡ್ಕೊಂಡನಲ್ಲ ನಾಕುವರಿ ಸಾವರ
ಬರೀ ಲೆನ್ಸ್ ನಾಕುವರಿ ಸಾವಿರ ಓನ್ ಫ್ರೇಮ್ ಅವ್ರದೆ
ನೀನೇ ಹೇಳ್ಬಿಟ್ಟ ರೇಟು.
ಅಕ್ಕ ಪ್ಲೇನ್ ಅಡಿಷನ್ ಪ್ಲಸ್ ಒನ್ ಪಾಯಿಂಟ್ ಸೆವೆನ್ ಫೈವ್.
ವಾಲೆಟ್ ಪಿಜಿನಾ
ವಾಯ್ಲೆಟ್ ಇಲ್ಲ ಅಕ್ಕ ನೀವು ಹೆಂಗ ಹೇಳ್ತೀರಕ್ಕ ನೀವು
ಪ್ರೀತಿ ಹಾಸ್ಪಿಟಲ್ ಬೇರೆ ಆಗುತ್ತೆ
ಅಕ್ಕ ಎಲ್ಲಾ ಆಪ್ಟಿಕಲಿಗೆ ಕಾರ್ಡ್ ಒಂದೇ ಕೊಡ್ತಾರ ಹೌದಿಲ್ಲ
ಅದೆ ಯಾವದ್ ಹಿಂದೂಸಲ ಹೇಳಕೊಂತಿಯಾ
ಹಾ
ಹಿಂದೂಸಲಿ ಆದ್ರ ಎಷ್ಟ ನಾಕೂವರಿ ಸಾವಿರಾನೇ ಒಲ್ಟ್ ಪಿಜಿ ಪ್ರೋಗ್ರೆಸ್ಸಿವ್
ಮತ್ತ ನೀ ನಾರ್ಮಲಾಗ ಹೇಳಿಯಾ
ನಾನ್ ನಾರ್ಮಲ್ ಹೇಳಿದ್ ನೀನ್ ನನಗ ನಾರ್ಮಲೇ ರೇಟ್ ಕೇಳ್ತಿದ್ ಮತ್ತೆ ಅವಾಗಿಂದ ಎಷ್ಟ ಆಗ್ತೈತೆ ಎಷ್ಟ ಆಗ್ತೈತೆ ಅಂತ ಅಂತಂದ್ರೆ ನಾನೀಗ ಅದಕ್ಕೆ ಅಷ್ಟ ಆಗ್ತೈತೆ ಅಂತ ಹೇಳಿದ್ದ
ನಾರ್ಮಲ್ ಆಗಿ ಅಂತ ಅಂದ್ರೆ ನಾವು ಮಾಡೋದೇ ಟೂ ತೌಸಂಡ್ ಟು ಎರಡೂವರೆ
ನಾನು ಗ್ರೀನ್ ಕೋಟಿಂಗ ಅಂದ್ರೆ ಫಿಫ್ಟೀನ್ ಹಂಡ್ರೆಡ್ ಹದನೈದ ನೂರ್ ಆ ಬ್ಲೂ ನೀಲಿ ಕಲರ್ ಕೋಟಿಂಗ್ ಅಂದರೆ ಎರಡು ಸಾವಿರದ ಇನ್ನೂರು
ಹ್ಮ್ ಕರೆಕ್ಟ್
ಎರಡ್ ಸಾವಿರದ ಇನ್ನೂರು
ಹ್ಮ್ ನಮ್ದು ಸ್ವಲ್ಪ ಜಾಸ್ತಿ ಆಗತಿ ನಿಮ್ಗ ಅಂದ್ರೆ ಹಾಸ್ಪಿಟಲ್ ಅಂತೇಳ ಜಾಸ್ತಿ ಮಾಡ್ತಾರಾ
ಹ ಹಾ ಪರ್ಸೆಂಟೇಜ್ ಪರ್ಸಂಟೇಜ್ ಕೊಡಬೇಕು ಅವ್ರಿಗ ಕೊಡಬೇಕು ಈಗ ಮತ್ತ ಇದ್ರಾಗ ಮತ್ತೆ ನೀನ ಸ್ಯಾಲ್ರಿ ಮತ್ತೆ ಅದ್ರಾಗಿಂದ ಎಲ್ಲಾ ತೆಗಿಬೇಕಲ್ಲ
ಎಲ್ಲಾ ಕಡೆ ಹೇಳ್ತಾರೆ ಹಾಸ್ಪಿಟಲಲ್ಲಿ ಕಮ್ಮಿ ರೇಟ್ ಅದಕ್ಕೆ ಅಲ್ಲೇ ತಗೊಂತಾರೆ ಅಂತ
ಹುಚ್ಚರ ಅನ್ನೂರ ಯಾರ ಅಂದ್ರ ನೀನಗ ಅದನ್ನ
ಏನೋ ನಾನು ಬಡೂರ್ ಮಾತ್ ಬಾಯಲ್ಲಿ ಕೇಳ್ದೇ
ಯಾ ಬಡೂರ್ಲೆ ಯೆವ್ವಾ
ಹ್ಮ ಮಾತಾಡಬಾರದು ಹ್ಮ್ ಯಾವದೇ ಹಂಗೆ ಅಂತಿದ್ರಪ್ಪ
ಹಾಸ್ಪಿಟಲ್ ಅವ್ರೇ ಅ ವಿಷ ಅಂತ ವಿಷಾನ ಅಮೃತ ಅಂತಂದ ಮಾರಿದ್ರೂನು ತಗೊಂತಾರ
ಹ ಗೊತ್ತಾಯ್ತು ಅದಂತ್ರು ನಿಜಾನೇ ಬಿಡು
ಹ್ಮ್
ಹ್ಮ್ ನಿಜಾನು
ಆಯ್ತ ಹತ್ತ ನಿಮಿಷ
ಇಯೋ ಇನ್ನ ಇಲ್ಲಾಕ್ಕ ಈಗ ಎಂಟ್ ನಿಮಿಷ ಇನ್ನ ಎಂಟ ನಿಮಿಷ ಆಗೈತಿ ಇನ್ನ ಎರಡ್ ನಿಮಿಷ ಮಾತಾಡು
ಹಾ
ಶ್ವೇತಕನೂರಿಗಿ
ಯಾರ್ ಸುಮ್ನೆ ಇರು ತಲೆಗೆದಕುಳ ಬಿಡಕುತ್ತಿದ ನನಗ ಇವಾಗ ಏನೇನು ತಲೆ ಹೊಡಲ್ಲ
ಎದ್ದಕ
ಅಯ್ಯೋ ಅದ್ರ ಬಗ್ಗೆ ನೆನ್ಸ್ಕೊಂಡ್ ನೆನ್ಸ್ಕೊಂಡು ಮೆತ್ತಗಾಗಬಿಟ್ಟಿನಿ ನಾ
ಲತ್ತಗಾಗ್ಬಿಟ್ ಏನು
ನಿನ್ ಜೋಡ್ಸ್ ಐದ ಲಕ್ಷ
ಹಾಂ
ಜೋಡ್ಸ್ ಜೋಡ್ಸ್
ಜೋಡಸ್ಮ್ ಜೋಡಸ್ಮ್
ಇವನೇನೇ ಕುಡುಕ ಆದಂಗ್ ಆಗ್ಯಾನ
ಶಿವಾಯ
ಇದ್ರಾಗ ಹಿಂಗೆಲ್ಲ ಮಾತಾಡಬಾರ್ದು ಇದ್ರಾಗೆಲ್ಲ ಕೇಳ್ತದ್ದ ಹೊಲ್ಸ ಮಾತಾಡಿದ್ರೆ ನೀವು ಯಾರ ಬಗ್ಗೆ ಏನೋ ಮಾತಾಡಿದ್ರ ಕೆಟ್ಟದಾಗಿ ಅಸಭ್ಯವಾಗಿ ಮಾತಾಡಿದ್ರ ಎಲ್ಲ ಕೇಳ್ತೇತಿ ಇದ
ಹ್ಮ ಹ್ಮ ನಿಮ ತಮ್ಮ ಇಲ್ಲಿ ಫೋನ್ ಕೇಳಕ್ ಕುಂತನ ನೋಡಕ್
ಹತ್ತು ನಿಮಿಷ ಇವಾಗ ನೆಕ್ಸ್ಟ್ ಟೈಮ್ ಮತ್ತೆ ಭೂಮಿಕಾ ಫೋನ್ ಕೊಡ್ತ ನಾನು ಭೂಮಿ ಹತ್ರ ಮತ್ತ್
ಯಾರದ
ಆಯ್ತ ಹತ್ ನಿಮಿಷ ಜಲ್ದಿ ನೋಡ
ಇಲ್ಲ ಇಲ್ಲ ನೋಡ ಕುಂತೀನಿ ಒಂಬತ್ತು ಐವತ್ತು.
ಒಂಬತ್ತ ಐವತ್ತ ಒಳಗತಿ
ನಿಮ್ ತಮ್ಮ ಫೋನ್ ಕೇಳಕ್ ಕುಂತನ್ ನೋಡ ಅಕ್ಕ
ಎಲ್ಲ
ನಮ ತಮ್ಮ ಕೇಳ ಕುಂತನ ಇಲ್ಲೆ
ಕೊಡಬೇಡ ಇನ್ ಎರಡು ಕಾಲ ಆಗೋಮಟ ಕೊಡಕ್ಕೆ ಹೋಗಬೇಡ ಇನ ಇಪ್ಪತ್ತು ನಿಮಿಷ ಬರಕ್ಕೆೋಗಬೇಡ ಅನ
ಹ ತುಡುತದ ನೋಡ ಅವಂದ
ಮತ್ತ ನೀನ್ ಇಡ್ತಿ ಅಂದ್ರೆ ನೋಡ್ ಏನ್ ಮಾಡ್ತತಿ
ಹ ಇಲ್ಲ ಇನ್ನ ನಂದ ಆಗ್ಲಿ ನೋಡು ಅಲ್ಲ ನಾನ ಮಾತಾಡಿದೆೆಲ್ಲ ವೇಸ್ಟ್ ಅಲ್ಲ ಸುಮ್ಮ್ನೆ
ಎದಕ್ಕ ಎಂಬತ್ತು ರೂಪಾಯಿ ಬರ್ತತ್ತಲ್ಲ ನೀನ
ಹ್ಮ್ ನೋಡನ ತಡಿ ಹತ್ ನಿಮಿಷ ಅತ್ ಮಾಡ್ತೀನಿ
ಆಯ್ತಾ ಕಟ್ ಮಾಡ್